ಹ್ಮ ಆರಾಮಿನಣ್ಣ ನೀ ಆರಾಮಿದ್ದಿ.
ಹಾ ನಾ ಅರಾಮಕ ಊಟದಯ್ತಕ್ಕ.
ಹ್ಮ್ ಹಾಗೇದಪ್ಪಾ ನಿಮ್ದು.
ನಮ್ದು ಆಗದಕ್ಕೆ ಡ್ಯೂಟಿ ಎಲ್ಲಿ ನಡೆದಕ್ಕ.
ಶಿಶು ಹಸ್ಪಿಟಲ್ಲ.
ಏನ್ ಚಲೋದಕ್ಕ್ನ.
ಹ್ಮ್ ನಿಮ್ದ.
ನಮ್ದು ಈ ಕಡೆ ಗುಲ್ಬರ್ಗಾಕ.
ಗುಲ್ಬರ್ಗ
ಹ್ಮ ಅಕ್ಕಾ.
ಚಲೊಲ್ಲ.
ಡ್ಯೂಟಿ ಆರಾಮ ಅದಕ್ಕ. ಪೇಶೆಂಟ್ ಅದು ಹೆಂಗ ಅವಕ್ಕ ಚಲೋ ಬರ್ತಾವಕ್ಕ ಪೇಶಂಟ್ ಅದು.
ಸೀರಿಯಸ್ ಇದ್ದವು ಬರ್ತಾವಂಗೆ.
ಹೌದಕ್ಕ ಸೀರಿಯಸ್ ಇದ್ದು ಬಂದ್ರೆ ವಜ್ಜಿಹೊತದಾನ ಅಕ್ಕ ನಿಮಗ.
ಆ ಕೂಡೊ ಪುರಸೊತ್ತಿರಲ್ಲ ನಮ್ಗಣ.
ಹೌದಕ್ಕ
ಹ್ಮ್
ಸೀರಿಯಸ್ ಇದ್ದು ಕೆರ್ ನೀವೆ ಹ್ಯಾಂಡ್ಲ್ ಮಾಡ್ಬೇಕ ಏನ್ ಸೀನಿಯರ್ಸ್ ಹ್ಯಾಂಡಲ್ ಮಾಡ್ತಾರಕ್ಕ ಸ ಡಾಕ್ಟರು.
ಡ್ಯೂಟಿ ಡಾಕ್ಟರ್ ಇರ್ತಾರ ಅವರು ಹ್ಯಾಂಡಲ್ ಮಾಡ್ತಾರ.
ಹೌದಕ್ಕ ನಿಮ್ದ ಆರಾಮ್ ಇರ್ತದ ಅಕ್ಕ.
ಹ ನಾವು ಓಡಾಡ್ಬೇಕಲ ಅವ್ರ ಕೈಯಾಗ ಏನನ್ನು ತೊಂಬಾ ಅಂದ್ರೆ ಎಲ್ಲ ಸ
ಹೌದಕ್ಕ.
ಹ್ಮ್
ಅಂದ್ರೆ ರೆಸ್ಟೆ ಸಿಗಲಕ್ಕ.
ಇಲ್ಲ ಸಿಗಲ್ಲ.
ಹಾಕ್ಕ.
ರೆಸ್ಟ್ ಸಿಗಲ್ಲಪ್ಪಾ ನಮ್ಗ ಬರೇ ನಿಂತ್ ಮಾಡಬೇಕ್ ಕೂಡಂಗಿಲ್ಲ ಐ ಸಿ ಒಳಗ ಇರತಲ್ಲಾ. ಡ್ಯೂಟಿ
ಹೌದಾ ಕ್ಕ ಊಟ. ಅಕ್ಕ ಅದು ಏನ ಟೈಮಿಂಗ್ ಬಿಡ್ತಾರ ಅಏನಕ್ಕ ಇಲ್ಲಕ್ಕ ಅದಕನು.
ಇಲ್ಲ ಸಿಕ್ಸ್ ಇದು ಶಿಫ್ಟ್ ವೈಸ್ ಇರ್ತ್ತ ಡ್ಯೂಟಿ.
ಶ್ಫ್ಟಫ್ಟ್ ವೈಸ್ ಎಷ್ಟ್ ಜನ ವರ್ಕ್ ಮಾಡ್ತರಕ್ಕ ಹಾಸ್ಪಿಟಲ್ದಾಗ
ನಮ್ಮ ಎನ್ ಎ ಸಿ ಒಳಗ ಹನ್ನೆರಡು ಅದಿಮೂರು ಜನ ಇರ್ತೀವಿ ಹಿಂಗ ಎಲ್ಲ ಎಲ್ಲ ಹಿಡಿದ್ರೆ ಜಾಸ್ತಿ
ಹೌದಕ್ಕ. ಪಾಡದಕ್ಕ ಅಂದ್ರ ಡ್ಯೂಟಿ.
ಹ್ಮ್ ನಿಮ್ದುಪ.
ನಮ್ದು ಏನ ಇಲ್ಲಕ್ಕ ನಮ್ದನು ಸಿಕ್ಸ್ ಅವರ್ ಡ್ಯೂಟಿ. ಬೆಳಗ್ಗೆ ಹೊ ಹೋಗದು. ದಂಗ ಮಾಡೋದು ಬರದು ನಮ್ದು ಆರಾಮ ಅದಕ್ಕ ಡ್ಯೂಟಿ. ಯಾವ್ದು ಕಿರಿಕಿರಿ ಇರಲ್ಲ.
ಹ್ಮ್ ಹ್ಮ್
ಹ್ಮ ನಿಮ್ಮಷ್ಟೇ ಏನಾದದು ಇಲ್ಲಾಕ್ಕ
ಹ್ಮ್
ಅಕ್ಕ ಕ್ಲಾಸ್ ಅದೆಂಗಡೆದ ವಕ್ಕ ಕಾಲೇಜ್
ಕಾಲೇಜ್ ರೆಗಲರಾ ಆದಪ್ಪ ನಂಬದ
ಹೌದಕ್ಕ ಪೀಸದು ಏಟ ಅದಕ್ಕ
ಹ್ಮ ಫೀಸ್ ನಲ್ವತ್ತೈದು ಸಾವಿರ ಆದಣ್ಣ
ನಲವತ್ತೈದ ಸಾವಿರ ಅಕ್ಕ ಎಕ್ಸಾಮ್ಕೋ ಅದು ಅಟೆಂಡ್ ಆಗಬೇಕೇನ ಅಕ್ಕ
ಹೋಗ್ಬೇಕು
ಹೌದಾ ಅಕ್ಕ
ಹ್ಮ್
ಮತ್ ಅಕ್ಕ ನಮ್ದು ಮೊನ್ನೆ ಅಡ್ಮಿಷನ್ ಮಾಡಿ ವಿ ಅಕ್ಕ ತರ್ಡ್ ಇಯರ್ ತರ್ಡ್ ಇಯರ್ ಅಡ್ಮಿಷನ್ ಮಾಡಿ ಫೀಸ್ ಅದ್ ಕಟ್ಟಿ ಹತ್ತು ಸಾವಿರ ಏನ ಇಪ್ಪತ್ತು ಸಾವಿರ ಕಟ್ಪ ಬೇಕ ಅಕ್ಕ ಕ್ಲಾಸ್ ಅದು ಸ್ಟಾರ್ಟ್ ಆಗಿಲ್ಲ ಕ್ಲಾಸ್ ಅದು ಸ್ಟಾರ್ಟ್ ಆದಾಗ ಮಾತ್ ಕಟ್ಸಗತ್ತಾರಕ್ಕ ಪೀಸ್
ಹ್ಮ್ ಸೆಕೆಂಡ್ ಇಯರ್ ರೆಸಲ್ಟ್ ಬಂತಾ
ರಿಜಲ್ಟ್ಲ್ ಬಂದತಕ್ಕ ಸೆಕೆಂಡ್ ಇಯರ್ ಚಲೋ ಬಂದತ ಸೆಕೆಂಡ ಯರ್ ರಿಸಲ್ಟ್ ಆಯ್ತು ಈಗ ತರ್ಡ್ ಇಯರ್ ಒಂದು ಬರೋದ ಮುಗಿಸಿದೇವ ಅಂದ್ರೆ ಮುಗತ್ ನೋಡಕ ಎಲ್ಲೆನಾ ಹಾ ಮತ್ತ ನೋಡ್ಬ ನೋಡ್ಬಕ್ಕ ಅಪ್ಲಿಕೇಶನ್ ಬಿಡ್ತಾರನಾ ನಡಿತದಕ್ಕ ಎಲ್ಲನ ಗೌರ್ಮೆಂಟ್ದಾಗ ಬಿಟ್ರ
ಹ್ಮ್
ಹ ಹಾಕ್ಕ ಹಲೋ
ಚಲಪ್ಪಾ
ನೀವು ನೀವೇನ್ ಗೌರ್ಮೆಂಟ್ದಾಗ ನೋಡ್ಬೇಕ ಏನ ಇಲ್ಲಾಕ್ಕ
ನಮ್ದ ಜಿ ಎಮಿ ಮುಗಿದ್ಮ್ಯಾಗ
ಜೆ ಎನ್ ಮ ಮುಗಿದ ಮೇಲಕ್ಕ ಈಗನ್ ಡ್ಯೂಟಿ ಟ ಮೇಲೆ ಇರ ಮನಬೇಕಕ್ಕಾ
ಮನ ನೈಟ್ ಶಿಫ್ಟ್ ಅದ ಹೋಗ್ಬೇಕು
ನೈಟ್ ಶಿಫ್ಟಗ ಕ
ಹ್ಮ್
ನೈಟ್ ಶಿಫ್ಟ ಪಾಡಕ ಡೇ ಶಿಫ್ಟ ಪಾಡಕ
ನೈಟ್ ಶಿಫ್ಟ ಚಲೋ ಯಾರ್ದ ಕಿರಿಕಿರಿ ಇರ್ಲ ಸುಮ್ನೆ ನಮಂದು ಡ್ಯೂಟಿ ನಾ ಮಾಡದ ಇರ್ತದ
ಕ್ರಿಟ ನೈಟ್ ಶಿಫ್ಟಿಗೆ ಕ್ರಿಟಿಕಲ್ ಬರ್ಲಾನಕ್ಕ ಪೇಶೆಂಟ್ಗಳು ಅದು
ಬರ್ತಾವ
ಒಂದ್ ಲೆಕ್ಕಕ್ಕ ನೈಟ್ ಶಿಫ್ಟ್ ಪಡ ಅಣಕ್ಕ
ಹ್ಮ್ ಆರಾಮದತ್ರ ತಿರಲ ಡೇ ಒಳಗ ಡ್ಯೂಟಿ ಡಾಕ್ಟರ್ಸ್ಗಳು ಜಾಸ್ತಿ ಕಾಟ ಕೊಡ್ತಾರ
ನೈಟ್ ಶಿಫ್ಟ್ ಇರಲ್ಲನಾಕ
ಅವ್ರ್ ಮಕ್ಕೊೊಂಡ್ಬ ಬಿಡ್ತಾರ ಎಲ್ಲಿ ಏನ್ ನಾವ್ ನಾವೇನ್ ನೋಡ್ಕೋತಿರ್ತಿ ಏನಾದ್ರರು ನಾವ್ ಫೋಲ್ ಈ ತರ ಬೇಬಿ ಹಿಂಗ ಹಾಕತದ ರಿ ಅಂತ ಹೇಳ್ಬ ಅವ್ರು ಬಂದು ಬಿಡ್ತಾರೆ
ಹೌದಾಕ್ಕ ನೈಟ್ ಕಿನ ಡೇನ ಪಡ ಅಕ್ಕ
ಹ್ಮ್ ಡೇ ಒಳಗ ಸಿಕ್ಸ್ ಅವರ್ ಡ್ಯೂಟ್ ಇರ್ತ ಅವ್ರ ನೋಡ್ತಿರ್ತಾರ.
ನೈಟ್ ಶಿಫ್ಟ್ನ ಕ.
ಎಲ್ಲ ನಾವೇ ಇರ್ತೇವಿ ಸರ್ ಇರ್ತಾರಲ್ಲ. ನಾಕ್ ಜನ ಸ್ಟಾಪ್ ಇರ್ತಿ ಎರಡನ ಏನ್ ಎಸ್ ಇರ್ತ ಆ ಕಡೆ ಒಬ್ಬ್ರ ಈ ಕಡೆ ಒಬ್ಬ ಇರ್ತಿ. ಮೂರು ತಾಸು ಅವರು ಮುಕ್ಕ ಕೊವಿಕ್ಕ ಮೂರು ತಾಸು ನಾಮ ಮುಕ್ಕ ಕೊವಿಕ್ಕ
ಹೌದ.
ಹ್ಮ್.
ಹ್ಮ ಹ್ಮ ಅ ಮತ್ತ ಎಲ್ಲನ ನೋಡ್ಬೇಕಕ್ಕ. ಭಯನ ಕಂಟಿನ್ಯೂ ಅಲ್ಲಯ ಮಾಡ್ಬೇಕಕ್ಕ.
ಅಲ್ಲೇ ಮಾಡೋಕೊಪ್ಪ ನಮ್ದ್ ಮದ್ವ ಅಗತಗ.
ಅದಕ್ಕ ಮದ್ವೆ ಯಾವಾಗಕ್ಕ.
ಬ್ಯಸಾಗಿ.
ಹಏ ಲವ್ ಮ್ಯರೆಜ ಅರೇಂಜ ಮ್ಯಾರಜ ಆಕ.
ನೋಡ್ಬೇಕಕ್ ಇನ್ನ ಡೌಟ್ನ್ ಆಗಿವಣ.
ಹೌದಕ್ಕ ಹ ಹ ಹ ಮತಕ್ಕ.
ಏನ್ ಮತ್ತೇನಿಲ್ಲಪ್ಪಾ ನೀನ್ ಹೇಳ್ಬೇಕು.
ಸಮಾಚಾರ.
ಮಳೆದ್ ಬರಕೊತ್ತಲ್ಲ ಊರಾಗ.
ಹಾ ಮಳೆ. ಬಂದದ ಕೈಗ್ ಎರಡ್ ಮೂರ್ ದಿನ ಯ್ತ ನಿಂತದ ಬೀಜಾ ಪಾಜಾ ಉರಿ ನಿನ್ನೆ ಸ್ವಲ್ಪ ಮಳೆ ಬಂದ್ರ ಬೇಷ ಆಗ್ತದಕ್ಕ. ಮಳೆ ಅದು ಬಂದ್ರೆ ಸ್ವಲ್ಪ ನಾಡ್ತ.
ಹಲೋ. ಹಲೋ. ಅಲೋ. ಹಲೋ. ಅಲೋ. ಹಲೋ. ಹಲೋ. ಅಲೋ ಅಣ್ಣ. ಹಲೋ